ಹಲೋ ಹಾ ಆರಾಮ ನೋಡಪ್ಪಾ ನೀವ್
ನಾ ಆರಾಮಪ ಹೆನ್ ಮಾಡೋಡ್ತ
ಹ್ಮ ಉರಾಗಾಯಿದೆನ ಇಲ್ಲ ಹಾಸ್ಲಾಗಿದ್ದೆ ಜೋಗೆ ಜೋರಿಗೆ ಹಾಸ್ಲಾಗಿದ್ದೆ
ಹಾ ಮಳೆ ಬರದ್ ಗೊತ್ತು
ಹ್ಮ
ನ ಅದಕ್ಕೆ ಕರೆಂಟ್ ಹೋಗಿದ್ದು ಹೊರಗಡೆ ಕುಂತಿದ್ದೆ
ಹ ಹ ಹ ಏನ ಊಟ ಇಲ್ಲ
ಹೌದಾ ಏನಗ್ಯಾದ ದಣ ಊಟ ಊಟ ಏನಾದ
ಮಾಡಬ್
ಹೌದು ಮಾಡ್ಬೇಕಂದೆ
ಏ ಮಾಡ್ತ್ರಿ
ಏನಿಲ್ ಇನೊಡಣ ವರ್ಕ್ ಎಂಗನಕಣ್ಣ
ನಡ ಪ್ಪಾ ಹಂಗೆ ಹ
ಹೌದ
ಹ್ಮ್ ಹ್ಮ್ ಏನ್ ಕೆಲ್ಸ ನಡದಾನ ಒಂದು ಕೆಲಸ
ಏನಿಲ್ ನೋಡಣ ಹೊಲ್ದ ಕೆಲಸ ಇನ್ನಾ ಲೇಟ್ ಆದ
ಹ್ಮ್
ಹಾ
ಅ ಒತ್ರೆ ಹೊಲ್ದಕಡೆ ಒಂದ್ ಕಡೆ ಹೋಗಲ್ ಇಲ್ಲ ಹಾಸ್ಟ್ಲಲ್ ಇರ್ತ
ನೀಲ್ಲೆ ಆ ಹಾಸ್ಟಾದಾಗ ಇರ್ತಿವಿ ಅಣ ಬೆಳಗ್ಗೆ ಒಂಬತ್ತೆಂಟಿಂದ ಮತ್ತು ಸಾಯಂ ಮಧ್ಯಾಹ್ನ ಎರಡು ಗಂಟೆ ತನಕ ತಳಗ ಇರ್ತ ನ್ ಹ್ಮ್ ಎಳಿಗಟ್ಟಿ ಹೊರಗಡೆ ಎಲ್ಲು ಹೋಗಗಿಲ್ಲ ಹೇನು ಇಲ್ಲ
ಊರಿ ಊರಿ ಹೋಗ್ಬಂದ ಮತ್ತತ್ ಊ ಹೋಗತಿರಿ
ಅವನ್ ಹೋಗ್ಬೇಕಣ
ಹೌದಣ ಏನ್ ಒಲ್ದ ಕೆಲ್ಸ ಅ ಮಾಡಲ್ಲ ಒಲ್ದ ಒಲ್ದ ಕೆಲ್ಸ ಅದು ಮಾಡಲ್ಲ
ಅ
ನ ಸ
ಏನಾ ಯಾವಾಗ್ ಹೊ ಬ
ಹೋಗಪ್ಪಾ ಮಳೆ ಆದ ಚಲೋಗ್ಯಾದ
ಹ್ಮ
ಹ್ಮ್ ಬಿತ್ತವ್ ನಡಿತವಾ ಹೋಗ್ಬಕ್
ಹೌದಾ
ನೀವು ಪ್ರಾಕ್ಟಿಕಲ್ ಎಕ್ಸಾಮ್. ಹ್ಮ್ ಇಲ್ಲ
ಇರುತ್ತ ಲಾಸ್ಟ್ ಹಾ ಪ್ರಾಕ್ಟಿಕಲ್ ಹಾ. ಗುಡ್ಲಾಗ್ ಹಾಕಿರ್ತಾರ.
ಹ್ಮ್ ಹೋಗಬೇಕನ್ ಹಾಸ್ಪೆಟ್ಲ.
ಹಾ ಹೋಗ್ಬೇಕ ಅಣ್ಣಾ ಹಾಕಿದ್ರ ಇಷ್ಟ್ ದಿವ್ಸ
ಹ್ಮ ಹಾ.
ಹ್ಮ್ ಇವಾಗ ಒಂದ್ ಯಾಡ್ ತಿಂಗ್ಳ್ ಹಾಕಿದ್ರ ಇವಾಗ ಕಾಲೇಜ್ ನಡ್ಯಾಕತ್ತೀವಿ.
ಇ ಎರಡ ಗಂಟೆಕೆ ಎರಡು ಗಂಟೆಕೆ ಕಾಲೇಜ್ ಹೋಗಿ ಆಮೇಲೆ ಹ
ಆಮೇಲೆ ಏನಿಲ್ಲೋ ಅಣ್ಣಾ. ಹ ಅದೇ ವರ್ಕೌ ಎಲ್ಲ ವರ್ಕ್ ಮಾಡಕ ಕುಂತಡವೇಕ್ ವರ್ಕ್ ಕೊಟ್ಟಿರ್ತಾರ ಅಣ್ಣಾ ಇಲ್ಲ. ವರ್ಕ್ ಮಾಡ್ಕೋತ ಕುಂತ್
ಹ್ಮ್ ಹ್ಮ್ ಮತ್ತ ಹೊರಗೇನ್ ನಿಮ್
ಇಲ್ಲ ಇಲ್ಲ ಅಗ ನೈಟ್ ಡ್ಯೂಟಿ ಅದ ಅಣ್ಣಾ ನೈಟ್ ಡ್ಯೂಟಿ ಎಲ್ಲಿ ಸಿಗಲ್ಯಾಗ್ಯವ್ರಿ. ಹ್ಮು
ಇವಾಗ ಮಾಡ್ಕೋಬೇಕು ಸ್ವಲ್ಪ ಒಂದು, ಎರಡ್ ಅವರ್, ನಾಕು ಅವರ್ ಇರ್
ಎಲ್ಲಿ ಬಾಳ ಲಾಂಗ್ ಸಿಗಕತ್ತವ ಅಣ್ಣಾ ಅಲ್ಲಿಂದ ಮತ್ತೆ ಬೈಕಿಲ್ಲ ಆದ್ರ ಬೇರೆ ನಿಮ್ ನಡ್ಕೊ ಬರ್ಬೇಕಲ್ಲ.
ಹ್ಮ್ ಹ್ಮ್.
ಹ್ಮ್ ಅದೇ ಪ್ರಾಬ್ಲಮ್ ಆಗಿ ಬಿಟ್ಟದ ನೈಟ್ ಟೈಮ್ ನೈಟ್ ಐಟಮ್ ಒಬ್ರೇ ಅಲ್ಲ ಬಾಳ ಒಂದ, ಎರಡು, ಮೂರ್, ನಾಕ
ಹ್ಮ್ ಒಂದ್ ಒಂದು ಗಾಸ್ ಬೈಕ್ ಮ್ಯಾಲೆ ನಿಮ್
ಹೋದ ವರ್ಷಕ್ ಎಸ್ಟ್ ಬರುತ್ತ ನಿಂಗ್.
ಬರ್ತಾಳಂದ ಇಪ್ಪತ್ತ್, ಮೂವತ್ತು ಎಷ್ಟು ಒಂದು, ಹತ್ತು, ಹದ್ನದನ್ ಬರ್ಬೋದು ನೀ ಬಳಲ್ಲ
ಒಂದ್ ಸಲ ಬರ್ತಾವ ಅಲ್ಲ ಒಂದ್ ಫುಲ್ ಕೋರ್ಸ್ ಕೂಡ ಬರ್ತಾವ.
ಒನ್ ಇಯರಗೆ ಬರ್ತಾವ ಅಣ್ಣಾ.
ಒನ್ ಇಯರ್ಗ ಅಂದ್ರೆ ಮೂರ್ ವರ್ಷ ಕೋರ್ಸ್ ಆದ ಮೂರ್ ವರ್ಷ ಬೇರೆ ಮತ್ತ ಬೇರೆ ಬೇರೆ ಮಾಡ್ತಾವ.
ಹ್ಮ್ ಇಲ್ಲ ಮೂರ ವರ್ಷ ಬೇರೆ ಬೇರೆನ ಇದು ಅಂದೆ ಮೂರುಂದೆ ಒಂದ ವರ್ಷ. ಬರ್ತಾರ್ ಅಂದ್ ಬರ್ತಾನ.
ಮೂರ್ ವರ್ಷ, ಮೂರ್ ವರ್ಷ ಕುಡೆ ಪರ್ ಮೂವತ್ ಸಾವರ ಬರ್ತಾವನ ನನ್ ಡಿಗ್ರಿ ಸೇಮ್ ಇರಬೇಕ ಅಂದ್ರೆ.
ಹ್ಮ್ ನಮಗಂದ ಮೂರ್ ವರ್ಷ ಕೂಡ ಬರ್ತಿರ್ತಾವ ಹದ್ನೈದ್ ಸಾವಿರ ಇಲ್ಲ ಮೂವತ್ ಸಾವಿರ ಬರ್ತಾವ್
ಹೌದಾ ಸೆಮ್ಲೆಕ್ಕ ಬರತ್ತ ಏನೋ ಅಣ್ಣ ಅದಕ್ಕ
ಇಲ್ಲ ಈ ಫಸ್ಟ್ ತರ್ಡ್ ಸೆಮ ಅಂತಕ ಒಂದ ಒ ಒಂದು ಟೈಮ್ ಬರ್ತಾವ್. ಫಾ ಫಿಫ್ತ್ ಸೆಮ್ ನಾಗು ಒನ್ ಟೈಮ್ ಬಂದ್ಬಿಡ್ತಾವ್ ಹ್ಮ್ ನನಗೆ ತಡ್ ಸಮಯದ ಒಂದ ಒಂದು ಟೈಮ್ ಬಂದು ಇಪ್ಪತ್ ಸಾವಿರ ಈ ಫಿಕ್ಮ್ ಇದ್ದಾಗ ಒಂದ್ ಟೈಮ್ ಹದ್ಿನೈದು ಸಾವಿರ ಬಂದು ಅವೇ ಕಾಲೇಜ್ ಫೀಸ್ ಅ ಕಟ್ಕೊಂಡ್ವಿ ನ
ಅಾದ ಕಟ್ಟ ಅಲ್ಲಸರಾಗತ
ಸ
ಹ್ಮ್
ಆಯ್ತಪ್ಪ ನಂದು ಡಿಗ್ರಿ ಮುಗಿತು ಹಾ
ಹ ಹಾ ಲಾಸ್ಟ್ ಇಯರ್ ಲಾಸ್ ಫೈನಲ್ ಹು
ನಏನ ಅಲ್ಲ ಡ ಎಕ್ಸಾಮ್ ಆ ಮುಂದ ನೆಕ್ಸ್ಟ್ ಮಂತ್
ಂದ್ರಲ್ಲ ಎಕ್ಾಮ್
ಅದೇ ನೆಕ್ಸ್ಟ್ ಮತ್ಲಿಂದ ಆ
ಹೌದಾ
ಹ್ಮ ಇದ ಒಂದ್ ಸ್ಟಾರ್ಟ್ ಆಗ್ತು ಈ ಮತ್ತತ್ ಮುಂದಕ್ಕೆತರ ಒಂದ ಇದೊಂದು ವೀಕ್
ಹಾ ಹಾ
ಅದಕ್ಕೆ ನೆಕ್ಸ್ಟ್ ಮಂತ್ಂದ ಕಂಟಿನ್ಯೂ ಅ ಒ ಒಂದ್ ಮಂತ್ ನಡತಾ ಎಕ್ಸಾಮ್ ಒಂ ಮಂತ್ ಒಂ ಮ ಹ ಒಂ ಮಂತ್ ನಡ್ ಅಕ್ ಹಾ.
ವಣ್ಣ.
ನಮೂಗಿವಾಗ್ ಲಾಸ್ಟ್ ಟಿಗೆಲ್ಲ ಆರ್ ಸಬ್ಜೆಕ್ಟ್ ಆಗ್ಬುರಿ. ಫಸ್ಟ್ ಹ್ಮ್ ಫಸ್ಟ್ ತ ಸೆಕೆಂಡ್ ಸೇಮ್ ತಾರ್ ಸಲುವಾಗ. ಎಂಟ್ ಇರ್ತಾವ ಈ ಈ ಲಾಸ್ಟ್ ಸೇಮ್ ಒಳಗ ಲಾಸ್ಟ್ ಸೇಮಂತ ಎರಡು. ಕಮ್ಮಿ ಆಗ್ತವ ಆರ್ ಸೇಮ್ ಹೊಯ್ ಆರ್ ಸಬ್ಜೆಕ್ಟ್ ಇರ್ತವ್. ಹ್ಮ್
ನಾನು ಮಾಡಿದ್ನಪ್ಪ ಒನ್ನು ಒಂದು ಒಂದ್ ಸೇಮ್ ಅಷ್ಟೆ ಮಾಡಿದ್ನಣ.
ಓ
ಎಕ್ಸಾಮ್ ಬರ್ದ ಕ್ಲಿಯರ್ ಆಯ್ತು ಅಮೌಂಟ್ ಕಟ್ಟ ಬಾಳ ಇದಾ ಕುಂತಿತ್ತು ಅದಕ್ಕೆ. ಕ್ಯಾನ್ಸಲ್ ಮಾಡ್ಕೇಸಿ ಈಕಡೆ ಬಂದ್ಬಿಟ್ಟೆ.
ಅವ ಬಾಲ್ ಬಾರಿ ಬಂತೋ ಏನಲ್ಲ ಆಡ್ಸದ ನಾವು ಸುಮ್ಮ್ ಡಿಗ್ರಿ ಹಾಕ್ ಮಾಡಿ ಸುಮ್ನೆ ಮಾಡಿವ್ ಅಂದಾಂಗ್
ಸುಮ ಸರ್ಟಿಫಿಕೇಟ್ಗೋಸ್ಕರ ಮಾಡಿದಂಗ್ ಆಯ್ತ್ ಸುಮು ದುಡ್ ಹಾಕಿ.
ಲ್ಲ ಆದ್ರೆ ಮತ್ತ ಇ ಬಿ ಎಡ್ ಮಾಡ್ಬೇಕು ಎಂ ಎ ಮಾಡ್ಬೇಕು.
ಹ್ಮ್ ಅವೆಲ್ಲಾ ಮುಗಸ್ಬೇಕ ಮತ್ತ ಯಾವ್ದೋ ಅದ್ರ ಮ್ಯಾಲ ಅದರ್ ಮ್ಯಾಲ ತಗೊಂಡ್ ಸರ್ಟಫಿಕೇಟ್ ತೊಗೊಂಡ್ಕೆಸಿ ಕೆಲ್ಸಕ್ ಹೋದ್ರ ಐದ ಸಾವಿರ ಹತ್ತ ಸಾವಿರ ಅಷ್ಟೇ
ಹ್ಮ್ ಸುಮ್ಮ್ನೆ ಲಾಂಗ ಲೆಂತ್ ಲೆಂಥ್ ಆತದ ಭಾಳ
ಹ್ಮ್ ಬಾಳ ಲಾಂಗ್
ನೀವ್ ಈ ಸದ ಯಾಡ್ ಎರಡ್ ಮೂರ್ ವರ್ಷ ಕೋರ್ಸ್ ಮುಗಸನ ಮತ್ ಬೇರೆ ಕಡೆ ಹೋದ್ರ ಚಲೋ ಸ್ಯಾಲ್ರಿ ಕೊಡ್ತಾರ ನಿಮ್ಗ
ಹ ನಮ್ದ ಅಂದ್ರ ಇವಾಗ ಇವ ಬರೇ ಖಾಲಿ ಕೈ ಗೋಳಿಗ ಹೋಗಿದುವ ಅಂದ್ರ ಕೂಡ. ಐದರಿಂದ ಏಳ ಸಾವಿರ ಕೊಡ್ತಾರ. ಏಳ ಎಂಟು ಸಾವಿರ ಹಂಗೆ ಪರ್ಮನೆಂಟ್ ಅಲ್ಲೇ ಆದ್ವಿ ಅಂತಂದ್ರ ಹತ್ ಸಾವಿರದ ಹನ್ನೊಂದ್ ಸಾವಿರ ಕೊಡ್ತಾರಣ ಸರ್ಟಿಫಿಕೇಟ್. ಆಕಸ್ಮಾತ್ ಆಕಾಸ್ ಹ್ಮ್ ಅಕಸ್ಮಾತ್ ಏನೋ ಸರ್ಟಿಫಿಕಟ್ ತೊಂಡ್ ಮತ್ತೆ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕಟ್ ತಗೊಂಡು ಬೆಂಗಳೂರ್ ಕಡೆ ಆ ಕಡೆ ಹೋದ್ವಿ ಅಂತಂದ್ರ ಇಪ್ಪತ್ತೈದ ಮೂವತ್ ಸಾವಿರ ಕೊಡ್ತಾರ ಅಣ್ಣ
ಸರೋ ಇವಾಗ್ ಇಲ್ಲ ನೀ ಲ್ಲ ಮಾಡ್ಬೇಕ ಎನ ಮತ್ತ್ ಬೇರೆ ಕಡೆ ಹೋಗಬೇಕ ಕೋರ್ಸ್ ಮುಗಸ್ಕೊಂಡ್
ಹ ಬೇರೆ ಕಡೆ ಹೋಗ್ಬೇಕ ಅಂತ್ ಮಾಡಿನಿ ಅಣ್ಣಾ
ಹ್ಮ್ ಹ್ಮ್
ಬೆಂಗ್ಳೂರ್ಗ ಮತ್ತ ಇಲ್ಲಾಂದ್ರ ಆ ಕಡೆ ಹೋಗಬೇಕ್ ಅಂತ್ ಮಾಡಿನಿ
ಏನ್ ನಿಮ್ ಫ್ರೆಂಡ್ಸ್ ನಿಮ್ ಸೀನಿಯರ್ ಅವರು ಬೇರೆ ಕಡೆ ಮಾಡ್ತಾರ?
ನಮ್ ಸೀನಿಯರ್ಸ್ ಎಲ್ಲ ಇಲ್ಲೆ ಮಾಡಕತ್ತಾರ. ಒಂದ ನಾಕೈದ ಜನ ಹೊರಗಡೆ ಮಾಡಕತ್ತಾರ ಬೆಂಗ್ಳೂರದಾಗ್
ಬೇರ್ರ್ ಸ್ಯಾಲ್ರಿ ಚೊಲೋದಲ
ಬೆಂಗಗಳೂರು ಸ್ಯಾಲ್ರಿ ಚಲೋ ಅದ ಅಣ್ಣಾ ಅಕಡೆದು ಆಕಡೆ ಶ್ಯಾಲ್ರಿ ನೋಡಿ ಓಗಬೇಕಾಗತ್ತ ಮತ್ತ ಅಕಡೆ ಊಟ ಗಿಟ ಎಲ್ಲಾ ರೂಮ್ ಬಾಡ್ಗಿ ಖರ್ಚ ಎಲ್ಲಾ ನೋಡಿದ್ರ ಮತ್ತ ಇಲ್ಲೇ ಇರ್ಬೇಕಾಗತ್ತ.
ನಿಮ್ ಫ್ಯಾಮಿಲಿ ಅವ್ರಲ್ಲ ಬೆಂಗಳೂರಲ್ಲಿ?
ಹ್ಮ್ ಫ್ಯಾಮಿಲಿ ಚೊಲೋ ಆಗಿರ್ತಿತ್ತ ಎಲ್ಲ ಅ ಎಲ್ಲ ಊಟಾ ಅದೆಲ್ಲ ಅವತ್ತು
ತ್ತ
ಇವಾಗ ಅಲ್ಲಿ ಊರಲ್ಲೇ ಬರಾನಲ್ಲ ಫ್ಯಾಮಿಲಿ
ನ್ ಇಲ್ಲ ಊರಲ್ಲಿ ಇರ್ತಾರಣ
ಮಾಡ್ತಾರಾ
ಹಾ ವ್ಯವಸಾಯ ಅಣ್ಣ ಊರು ಬಿಟ್ಟು ಎಲ್ಲೂ ಹೋಗಲ್ಲ ಇದೆ ಅಣ್ಣಾ ಒಂದ್ ಹತ್ತ ಎಕರೆ
ಏನ್ ಹಾಕ್ತಿರಿ ಹೊಲದಾಗ
ಅದೇ ಭತ್ತ ಇದೆ ಅಣ್ಣ ಗೊತ್ತಾಗುತ್ತೆ ಒಂದು ಎಂಟು ಹತ್ತ ಎಂಟ ಎಕ್ಕರೆ
ಹೂ
ಒಂದೆರಡು ಮೂರು ಎಕ್ಕರೆ ಸಜ್ಜಿಯಾಗಲಿ ಒಮ್ಮೆ ಹತ್ತಿ ಶೇಂಗಾ
ಹಾ ನೀನ್ ಕೆಲಸ ಮಾಡ್ತಿ, ಏನು
ಹಾ ಮಾಡ್ತೀನಿ ಅಣ್ಣಾ ಅವಾಗವಾಗ ಇಲ್ಲನ್ನು ಎಲ್ಲಾದರೂ ಗೊಬ್ಬರ ಇದ್ದರೆ ಮನೆಗೆ ಫೋನ್ ಹಚ್ಚಿ ಬಂದ್ಬಿಡ್ತೀನಿ
ಹ್ಮ್ ಕಾಲೇಜಲ್ಲಿ ಸ್ವಲ್ಪ ಸೂಟಿಯಲ್ಲಿದ್ದಾಗ ರಜೆ ಇದ್ದಾಗ
ಒಮ್ಮೆ ಹೋದರೆ ಹೋಗ್ತಾನೇ ಇಲ್ಲ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಆಗ್ಲೇ ಹೇಳಿ ಬರ್ತೀನಿ
ಹ್ಮ್್ಮ್ ಇವಾಗ ನಿಮಗ ಇ ಹೋಗೆ ಇಲ್ಲ ಏನು ಒಟ್ಟ ಕಾಲೇಜ್
ನಿಮಗೆ ವಟ ಕಾಲೇಜ ರಜೆ ಇಲ್ಲ ಅಣ್ಣ ಸಂಡೆ ಬಿಟ್ಟರು
ಸಂಡೆ ಬಿಟ್ರು ವಟ ರಜೆ ಇಲ್ಲ ಎಕ್ಸಾಮ್ ಟೈಮ್ ನ ಹೇಗೆ
ಹೂ ಹು ಅಣ್ಣಾ ಎಕ್ಸಾಮ್ ಟೈಮಲ್ಲೂ ರಜೆ ಕೊಡಲ್ಲ ನಾವಾಗಿ ಕೇಳಿದ್ರೆ ಅಷ್ಟೇ
ಎಕ್ಸಾಮ್ ಬರೋದು ಮತ್ತು ಕ್ಲಾಸಿಗ್ ಹೋಗ್ಬೇಕ್ ಏನು
ಎಕ್ಸಾಮ್ ಬರೆದು ಒಂದು ವಾರ ಅಂದ್ರು ಒಂದು ವಾರ ಹದಿನೈದು ದಿವಸ ಅಷ್ಟೇ ಅವರು ಒಂದು ವಾರ ಹಂಗನ್ತಾರ ಒಂದೆರಡು ಮೂರು ದಿವಸ ಅಷ್ಟೇ ರೆಸ್ಟ್ ತಗೋ ಅಂತಾರ ಎಲ್ಲರೂ ಸರ್ ನಾವು ಊರಿಗೆ ಹೋಗುತ್ತೇವೆ ಎಲ್ಲಾ ಹಂಗ ಹೆಂಗ ಅಂತ ಏನೋ ಅಂತ ಹೇಳಿದ್ರೆ ಆಯ್ತ ಅವ್ರ ಎಷ್ಟು ಎಷ್ಟ ಎಷ್ಟ್ ದಿನ ಬೇಕ ಅಂತ ಕೇಳ್ತಾರ ಎಷ್ಟು ಜನ ಬೇಕಂತ ದಗದ ಬಿಟ್ಟು ಬಿಟ್ಟ
ಹು ಹೂ ನೀ ಹೊರಗಿರತ್ತಿರಿ ಯಾವದಾರೂ ಕಮಲ ಹೂ
ಅಕ್ಷ
ಗೌರ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೊರಗ್ ಹೋಗೋದು ಬಾಳ್ ಹೆಲ್ಪ್ ಮಾಡ್ತಾರೆ ಏನು ಹಲೋ ವೆಸ್ಟಾಲ್ಲಾ ಅದು.
ಹಲೋ.
ಕೆಸ್ತಿಲ್ಲ ಏನು.
ಹಲೋ.
ಹಲೋ
ಹಲೋ
ಕೆಳತಿಲ್ವ ಹಲೋ
ಹಲೋ ಹಲೋ
ಕೆಸಲ ಇಲ್ಲ್ಣ ಹಲೋ
ಹಲೋ
ಹಲೋ ಹಲೋ ಕೇಸ್ತ ನನ್ ಕೇಳ್ಸ್ತರಾ ಹಲೋ ಇಲ್ಲಿ ಮಳೆ ಸ್ವಲ್ಪ ಮಳೆಯ ಆದ್ರೆ ಗಾಳಿಯಾದ್ರೆ ಹೊರ್ಲಾಗ್ತದ ಹಂಗಾಗಿ ಸ್ವಲ್ಪ ಸೌಂಡ್ ಬರ್ಲತ ದ ಹಲೋ ಹಲೋ ಕಸ್ ಕ್ಯಾಷ್ಟತ ನರ ಹಲೋ
ಹಲೋ
ಕೆಲಸ್ಥಿಲ್ಲೇನ್